ಆರಾಮಲ್ಲ ಹ್ಮ್ ಆರಾಮ ಎಲ್ಲ ಆರಾಮ್ ಭೈ ನಿಮ್ಗಡೆ ಮತ್ ಮತ್ ಏನ್ ನಡದದ ಎಲ್ಲ ಕಾಲೇಜ್ ಸ್ಕೂಲ್ ಏನು-
ನಾವು ಈ ನಾವ ಇವಾಗ ಮೊನ್ನೆ ನೀಟ್ ಎಕ್ಸಾಮ್ ಬರ್ದಿವಿ ಜಸ್ಟ್.
ಹ್ಮ್
ಹ್ಮ ಮೊನ್ನೆ ನೀಟ್ ಎಕ್ಸಾಮ್ ಇದಾಯ್ತಲ್ರರಿ ಫಸ್ಟ್ ಪೇಪರ್ ಇದಾಯ್ತು ಮತ್ತೆ ಮತ್ತ ನೆಕ್ಸ್ಟ್ ಎಕ್ಸಾಮ್ ಬರ್ಸಿದ್ರು ಬರ್ದೀವ್ರೀ ಒಂದ್ ರೇಂಜಿಗೆ ಫಿಸಿಕ್ಸ್ ಒಂದ ಸ್ವಲ್ಪ ಜಗ್ಗಿ ಟಫ್ ಇತ್ತು. ಫಿಸಿಕ್ಸ್ ಏನಾರ ಒಂದು ಫಿಸಿಕ್ಸ್ ಒಂದು ಸೆವೆಂಟಿ ಕ್ರಾಸ್ ಆತೂ
ಹ್ಮ ಫಿಸಿಕ್ಸಾ ಭೈ. ನಮ್ದು ಹೋದ ವರ್ಷ ಸೆವೆನ್ಟಿಫೈವ್ ನಾವೇ ಬರ್ದೇವ್ ಬೈ ಫಿಸಿಕ್ಸ್ ಬಾಳ ಟಫ್ ಕೊಟ್ಟೀವು ಈಕಡೆ ಇಂದ ಕೊಟ್ಟ ಫಿಸಿಕ್ಸ್ ಕೆಮಿಸ್ಟ್ತ್ರಿ ಬಯೋ ಬಿ ಹಾರ್ಡ್ರೇ ಇತ್ತು ಸುಮ್ಮ ಒಂದ ಲೆಕ್ಕಕ್ಕ ಈಸಿ ಇತ್ತು ಬಯೋ ಬಿ ಹಾರ್ಡೆ.
ಆ ನಿಮಿಗ ಬಯೋ ಬಿ ಹಾರ್ಡ್ ಇತ್ತರಿ. ಹ ನಮಗ್ ಭಯೋ ಭಯೋ ಒಂದ ರೇಂಜ್ಗಿತ್ರಿ ಹಂಗ ಏನ್ ಹಾರ್ಡ್ ಇದಿಲ್ಲ ಒಂದ್ ತ್ರೀ ಫಾರ್ಟಿ ಕ್ರಾಸ್ ಮಾಡೋಂಗತ್ ರೀ. ಹ ಅಂದ್ರೆ ಫುಲ್ಕ್ ಪರ್ಫೆಕ್ಟ್ ಇತ್ತ ಅಂದ್ರ ತ್ರೀ ಸಿಕ್ಸ್ಟಿ ತ್ರೀ ಫೋರ್ಟಿ ಹಂಗ ತೆಗಿಯೋಹಾಂಗ್ ಇರ್ಬೋದು ಇತ್ರಿ.
ಹೋದ ವರ್ಷ ಬಯೋ ಟೆಂಟ್ ಟ್ವೆಂಟಿ ಫೈ ಹಾರ್ಡ್ ಕೊಟ್ಟ ಹ್ಮ ಲೆಂಘ್ತ್ ಇತ್ತ ಬೈ ಇಂಡೆಸ್ ಕ್ವೆಶ್ಚನ್ ಕೇಳ್ಯಾರ ಎಲ್ಲ ಸಮ್ಮರಿ ಕ್ವೆಶ್ಚನ್ ಜೀವ ಸೈಂಟಿಸ್ಟ್ ಏನ್ ಇಂಟ್ರೊಡೂಸ ಮಾಡ್ಯಾರ ಕಾನ್ ಕ್ವೆಶ್ಚನ್ ದ ಅದೇ ಕನ್ಫ್ಯೂಸ್.
ಹಂಗ ಕೇಳಿದ್ರೆ ಜಗ್ಗಿ ಕಷ್ಟ ಆಗುತ್ತೆ.
ಹ್ಮ್ ಬೈ ಯಾರು ಓದಿರ್ಲಾ ಮಾಡಿಲ್ಲ ಸಣ್ಣ ಅವು ಎಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಪೇಜ್ಗೆ ಇರ್ ಇಂಡೆಕ್ಸ್ ಈ ಮತ್ತ ಹ್ಮ್ ಹಂಗ ಇಲ್ಲ ಅದ್ರ ಕೊಡ್ತಾರ. ಬಯೋ ಭಾಳ ಟಫ್ ಇತ್ತು ಫಿಸಿಕ್ಸ್ ಮಾತ್ರ ಭಾಳ ಟಫ್ ಇತ್ತು.
ಲೈನ್ ಟ ಲೈನ್ ಟ ಏನ್ ಸಿ ಆರ್ ಟಿ. ಇದ್ರೆನೆ ನಮಗ್ ಕನ್ಫ್ಯೂಸ್ ಆಗುತ್ತೆ ಆದ್ರಗ ಮೊಲೆಕ್ಯುಲರ್ ಬೇಸಿಸು ಪ್ರಿನ್ಸಿಪಾಲ್ ಇನ್ ಎರಿಟರ್ನ್ಸ್ ಅವು ಓನ್ ಒಂದು
ಅವ ಮತ್ ಪ್ರಾಬ್ಲಮ್ ಕೊಟ್ರಿ ಭೈ ಮತ್ ಪ್ರಿನ್ಸಿಪಲ್ ಇನ್ ಹೆರಿಟನ್ಡು ಪ್ರಾಬ್ಲಮ್ ಅವು
ಅವ ಜಗ್ಗಿ ಕಷ್ಟ ರೀ ಅವ ಪ್ರನ್ಸಿಪಲ್ ಇನ್ ಹೇರಿಟೈನ್ಸ್ ಮೊಲೆಕ್ಯುಲರ್ ಬೇಸಿಸ್ ಅವ ಎರಡ ಚಾಪ್ಟರ್ ಇಷ್ಟ ಕ್ವೆಶ್ಚನ್ ಅಂತ ಇರ್ತವ್ರೀ ಆದ್ರ ಜಗ್ಗಿ ಟಫ್ ಇರ್ತಾವ್ರೀ.
ಇದ್ರ ಬಯೋಮಾಲಿಕ್ಯೂಲ್ಸ್ಸ್ ಲೆಸೆನ್ದ ಸ್ಟ್ರಕ್ಚರ್ ಕೊಟ್ಟಿರ ಭೈ ಅದು ಕನ್ಫ್ಯೂಸ್ ಆಗಿತ್ತು. ನ್ಯೂಕ್ಲಿಯೋಸಮ್ವು ಅವು ಇವು ಸೆಂಟ್ರೋಸಮ್ಕ್ಕಿಂತ ಗ್ಲಿಸಿರಿನ್ ಇವೆಲ್ಲಾ ಕೊಟ್ಟಿರ ಕನ್ಫ್ಯೂಸ್ ಬಾಳ ಬೈ.
ಹಾ ಕರೆಕ್ಟ್ ರೀ ಅವೆಲ್ಲ ಸ್ಟ್ರಕ್ಚರ್ಸ್ ಎಲ್ಲಾ ಕಂ ಅವ ಲೈನ್ ಗ್ಲೈಸಿನ್ ಅವೆಲ್ಲಾ ಡೈಗ್ರಾಮ್ ಬರ್ತಾವಲ್ರೀ ಆರ್ಗ್ಯಾನಿಕ್ ಇದ್ರಾಗ ಅದು ಎಲ್ಲ ಏನ್ರಿ ಒಂದ್ ಸಿ ಹೆಚ್ ಜಾಸ್ತಿ ಆತಂದ್ರೆ ಯಾವ್ದಕ್ - ಕಮ್ಮಿ ಒಂದ ಕಾರ್ಬನ್ ಕಮ್ಮಿ ಆತ ಅಂದ್ರ ಬ್ಯಾರೆದ ಬರುತ್ತ ಒಂದು ಕಾರ್ಬನ್ ಹೆಚ್ಚಗ ಆದ್ರೆ ಬ್ಯಾರೆದ ಬರುತ್ತ.
ಗ್ಲೂಕೋಸ್ ಫ್ರಕ್ಟೋಸ್ ಎಲ್ಲ ಕನ್ಫ್ಯೂಸ್ ಆಗ ಜರ ಜರದ ಮಿಸ್ಟೇಕ್ ಸಿ ಸಿಕ್ಸ್ ಎ ಸಿಕ್ಸ್ ಸಿ ಸಿಕ್ಸ್ ಎಚ್ ಟ್ವಲ್ವ್ ಹಿಂಗ ಇರ್ತವ ಕನ್ಫ್ಯೂಸ್ ಆಗೇದ ಜರಾ ಎಲ್ಲ ನಮ್ ಜೂನಿಯರ್ಸ್ ಎಲ್ಲ ಹೇಳ್ ಹೇಳ್ಬೇಕ ಭೈ ಎಲ್ಲ ಹಿಂಗ ನೋಡು ಹಂಗ್ ಮಾಡು ಹಿಂಗ ಸ್ವಲ್ ಗೈಡೆನ್ಸ್ ಕೊಡ್ಬೇಕು ನಾವೇ
ಹೇಳ್ಬೇಕ ಹಾ ಜೂನಿಯರ್ಸ್ ಸಿಕ್ರ ಮತ್ತೆ. ೇಬೇಕು ಈ ಪ ಈ ವರ್ಷ ಪೇಪರ್ನು ಮತ್ತ ಇನ್ನೊಂದ್ಸಲ ಸುಮನೆ ಬರ್ಸಿದ್ರು ಭೈ ಅದೇ ಅಲ್ಲಿ ಸು್ ಸುಮ್ನೆಲ್ಲಿ ಈಕ್ ಮಾಡ್ತಾರ ಬೈಿ ಏ
ಹ್ಮ್ ಹ್ಮ್ ಹ್ಮ್ ಆತಿರ್ತವ ಏನ್ ಮಾಡ ಬರ್ಲ ರೊಕ್ಕ ಸಲಕ್ ಮಾಡ್ತಾರೆ ಯ ಅದೇ ನೋಡ ಬೈ ಜೆಡಬ್ಲ್ಯೂ ಪೇ ಆನ್ಲೈನ್ ಎಕ್ಸಾಮ್ ಅದು ಬಿ ಬಾಳ ಟಫ್ ಬೈ ಮೊೆ ಹೋ್ರ್ದಿ ಬರ್ದವು ಹೋದ್ ವರ್ಷ ಟ್ವೆಂಟಿ ಫೈ್ಗೆ ಮ್ಯಾಕ್ಸ್ ಭೈ ಹ್ಮ್ ಫಿಕ್ಸ್ ಕೆಮಿಸ್ಟ್ರಿ ಇಸ್ ಇದ್ ಈೀರ ಫಸಿಕ್ಸ್ ಒಂದ್ ಸ್ವಲ್ಪ ಫ್ ಇತ್ತು ಮ್ಯಾಥಸ್ ಬಿ ಟಫ್ ಇತ್ತು ಮ್ಯಾಕ್ಸ್ನ್್ೋಷನ ಇಂಟಿಗ್ರೇಷನ್ ಮತ್ತ ಡಿಫ್ರನ್ಿಿಯಬಿಲಿಟಿ ತ್ಕಸ ಭಾರಿ ಭೈಿ ಮೆಟ್ರಿಕ್ಸ್ ಆಯ್ತು ಈ ಮೂರ್ ಪಲಸ್ ಅಂದ ಬಾ ಕ್ವನ್ ಬ ಬಾರಿ ಟಫ್ ಕೊಡತಾರ ಮ ಸ್ವಲ್ಪ ಡಿಫ್ರಟ್ ಹ್ಮ್ ಮಾಡಕ ಒಂದ್ ಯರಡ್ ನಿಮಿಷ ಐದ್ ನಿಮಿಷ ಟೈಮ್ ಹೋಗದ್ವಿರ ಬಾ ಓಡಸ್ಬೇಕು ಬ ಅಂತು ಕ್ವಶನ್ ೆಲ್ಲ
ಅದು ಕಂಪೂಟರ್ ಸಿಸ್ಟ್ರುತ್ತಲ್ರಿ ಚಲೋರುತ್ತ ಅನ್ರಿ ಅದು ಜ ಎ ಡಬ್ಲ್ಯೂ ಪ್ರತಿ ಸಲ ಕಂಪ್ಯೂಟರ್ ಮಾಡ್ತಾರ ಅದು
ತ ಸ್ವ ಲೀಕ್ ಆಗ ಸ್ವ ಟೈಮ್ ಇಡಿತು ಅದು ಆ ಟೈಮಿಗೆ ಬೈ ಯಾವಾಗ ಪೇಪರ್ ಶರ್ಟ್ ಅವಾಗ ಯ ಅಡ್ಮಿಷ್ ಮದ್ಲಿ ಅವರು ಅವ್ರ ಸಿಸ್ಟಮ್ ಟ್ರಾನ್ಸ್ಫರ್ ಆತ ಆ ಸಿಸ್ಟಮ್ ನಿಂತ ಮತ್ತೆ ನೀವು ಎಲ್ಲ ಪಿ ಸರ್ ಕುಂತ ಚಾಲು ಆಯ್ತ ಅಂದ್ರ ಅವಾಗ ನೀವು ಪಾಸ್ವರ್ಡ್ ಹೊಡತಾರ ಅವಾಗ ಬರುತ್ತೆ ನಿಮ ಬಿ ಹಂಗ ನೀಟ್ ಅಂಬಸ್ ಆ ತರ ಆಗಂಗಿಲ್ಲ ಯಾಕಂದ್ರೆ ಜೆಡಬ್ಲ್ಯ ಕಡಿ ಮಂದಿ ತರ ನೀ
ನೀಟ್ ಟ್ವೆಂಟ ಟ ಲ್ಾಸ್ ಟ್ವೆಂಟ ಫೈವ್ ಲ್ಯಾಕ್ಸ್ ಬರಿೀತಾರಲ್ಲ ಅಷ್ಟೊಕ್ಕೊಂದ ಜನ ಕಂಪ್ಯೂಟರ್ ಆಗೋದಿಲ್ಲ ಜೆ ಡಬ್ಲ್ೂ ಎ ಅಷ್ಟಕ್ಕೊ್ ಬರಲ್ಲ ಮತ್ತೆ ಕಂಪ್ಯೂಟರ್ ಜಾಸ್ ಜಾಸ್ತಿೇಕ ಒಂದ ವೀಕ್ ಆಗತ್ ರ ಜ ಡಬಲ್ ಎಷ್ಟ ದಿನ ನೀವು ಜೆ ಡಬ್ಲ್ ಎಷ್ಟ್ ದಿನ
ಫೇಸ್ ವೈಸ್ ನಡೀತವೆ ಬೇವು ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಹಂ ನಡೀತ ಅಂದ್ರೆ ಈ ಒಂದು ಒಂದ್ ಸ್ವಪ ಮಂದಿಗೆ ಇಷ್ಟ್ ಪೇಜ ನ ಮೂರ್ಲಂದ ತಾರ್ ಇರ್ತ ಅ್ರ ಅದೇ ದಿವಸಾಗ ಸಂಜೆ ಕಡೆ ಒಂದ ದ್ ಮಂದ ಇದ ಇರ್ತಬೇಕು ಕಗೆತ
ಹ ಹ ಫೇಸ್ ವ್ ಹಂಗ ಫೇಸ್ ವಾಯ್ ನೀಟ್ ಮಾಡಿದ್ರು ಬಾಳ ಬಾಳ ದಿನ ಬೇಕು ್ರೀ ಇಪ್ಪತ್ತ ಎರಡು ಲಕ್ಷ ಜನ ಅಂದ್ರ ಇಪ್ಪತ್ತೈದ್ ಲಕ್ಷ ಜನ ಹ ಕ್ವನ್ಸ್ ಜಗ್ಗ ತೆಗೋಾಗತ್ತೆ
ಂಗ ಪ್ರಾಬ್ಲಮ್ಸ್ ಇರುತಾವ ಯಾವ ತರ ಬಿ ಕ್ರಿಯೇಟ್ ಮಾಡಿ ತೆಗಿಬಹುದು ಅದೇ ಬಯೋ ತೆಯಕ್ ಆಗಲ್ಲ
ಹಾ ಬೈಲ ತಯ್ಯಕಲ್ಲ ಅದೇ ಇದ್ರ ಎನ್ಸಟಿನ ತಯಕ್ ಎನ್ ಸಿ ಆರ್ ಟಿ ಬಿಡ್ತಕ್ ಬರಂಗ ಮತ್ತೆ ಎಕ್ಸ್ಟ್ರಾ ಸುಮ್ನೆಾಗ ಇದು ಮಾಡೋಕ್ಿ ಹತ
ಅದಕ್ಕೆ ಎಲ್ಲ ಮಾಡಕ್ ಆಗಲ್ ಭ ಅದಕ್ಕೆ ಆಫ್ಲೈನ್
ಹ ಆಫ್ಲೈನ್ ನಡ್ಸ ಆಫ್ಲೈನ್ ಒಂದ್ ಸ್ವಲ್ಪ ಕರೆಕ್ಟ್ ಪೇಪರ್ ಲಿಕ್ ಆಗ್ಲಿಲ್ಲ ಎಲ್ಲಾ ಕರೆಕ್ಟ್ ಮಾಡಿದ್ರೆ ನಡೀತ ಪ್ರತಿ ಸಲ ಒಂದು ಒನ್ ಇಯರ್ ಪೇಪರ್ ಲಿಕ್ ಮಾಡಿದೆ ಒನ್ ಇಯರ್ ಫುಲ್ ಈಸಿ ಕೊಟ್ಟೆ ಒನ್ ಇಯರ್ ಫುಲ್ ಟಫ್ ಕೊಟ್ಟೆ ನಿಮಗೆ ಫುಲ್ ಟಫ್ ಕೊಟ್ಟಿದ್ರೆ ಮತ್ ಪೇಪರ್ ಲಕ್ ಮಾಡಿದ್ರ ಮತ್ ನಮ ಫಲ್ ಫ ಕೊ್ರರು ಫಿಸಿಕ್ಸ್ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಒಂದು ಮಾಡ್ರನ್ ಫಿಿಸಿಿಕ್ಸ್ ಒಲ್ ಟಫ ಐತ್ರಿ ಲೆಂತ್ ಟ್ಂಟಿ ಟ್ವೆಂಟಿೈವ್ ನಿಮ್ ಪೇಪರ್ ಹೆಂಗ ಬಂದಿತ್ತಂದ್ರೆ ನೋಡ್ರ ಹಗೆ ಇತ್ತು ಪೇಪರ್ ಸಂ
ನಿಮ ಫಿಸಿಿಕ್ಸ್ ಮಾತ್ರ ತಫ್ ಇತ್ ನಿಮ್ಮಬ್ಬಾ
ನಿಮ್ ಏನ್ೋ ಇದು ಎಂ ಬಿ ಎಸ್ ಆಯ್ತಾ ಏನ್ ಮಾಡಿದ್ರಿ ಮತ್ತೆ ನೆಕ್ಸ್ಟ ನೀ ಕೋರ್ಸ್ಗಳ ಬಿ ಎಂ ಎಸ್ ಸ್ಟ್ಯಾಂಡ ಎಮ್ ಬಿ ಬಿ ಎಸ್ ಕೌನ್ಸಲಿಂಗ್ ಹಾಕಿದ್ರಿ
ಹಾಗೇ ಬ ಸಿಕ್ಕಿಲ್ಲ ಎಲ್ಲ ಗೌರ್ಮೆಂಟ್ ಕಾಲೇಜ್ ಡೌಟ್
ಹೌದೇನ್ರಿ
ಹ್ಮ್ ಗವರ್ಮೆಂ ಕಾಲಜ ಶಿಲ್ಲ ಗವರ್ಮೆಂಟ್ರ ಮಾಡ ಪೇಮೆಂಟ್ ಬಳಗಲ್ಲ ಎ ಬ ಪಕ್ಕ ಕಟ್ತ್ತಇಪ್ಪತ್ತು ವರ್ಷ ಹದನೈದು ಹದ್ನೆಂಟು ಲಕ್ಷ
ಹಾಕ್ಸಿದ್ರೆ ಒಬ್ರೊಬ್ರು ಕರೆಕ್ಟ್ ಹಾಕಲ್ಲ ಅಂತಾರ ಹ ಅದೇ ನಾವು ಕೂಡ ಸೆಲ್ಫ್ ಮಾಡಕಂತ ಇದೇವಿ ಅವ್ರಿಗೆ ಮತ್ತೆ ಅಮೌಂಟ್ ಕೊಡ್ಬೇಕು ಮತ್ತೆ ಡಿಲೀಟ್ ಮಾಡಕಂದ್ರೆ ಕಾಲೇಜ ಅಮೌಂಟ್ ಕೊಡಬೇಕು ಜಾಸ್ತಿನೇ ಆಕತ್ ಅಲ್ಲಿ ಅವ್ರಿಗೆ ಕೊಟ್ಟಂಗ ಆಗತ್ರಿ ಅಲ್ಲಿ ಸರ್ವರ್ ಇರದಿಲ್ಲ ಮತ್ತೆ
ಅದು ಹತ್ ರಾತ್ರಿ ಹತ್ ಗಂಟೆ ಮೇಲೆ ಬರುತ್ತಂತೆ ಅವಾಗ ಅವಾಗ ನೋಡಿದ್ರೆ ಹೋಗಕಲ್ರರಿ ಶ ಅಲ್ಲಿ ಕಂಪ್ಯೂಟರ್ ಶಾಪ್ ಮನೆಗೆ ಏನಾದು ಲ್ಯಾಪ್ಟಾಪ್ ಇತ್ತು ಅಂದ್ರೆ ನಾವೇ ನಾವ ಯಕೆನಕ್ ಬಂದುಬಡುತ್ತರ್ವಿ
ಹಂಗಗೆ ಮಾಡ್ದೇವ ಮೊಬೈಲ್ನಾಗ ಭೀ ಆಗ್ಬೋದು ಹ್ಮ್ ಮೊಬೈಲ್ ನಾಗ ಬಿ ಆಗ್ಬೋದು ಕೌನ್ಸಲಿಂಗ ನ
ಹೊದ್ ಸಲ ಇಂದ ಇದು ಮಾಡಿರಲ್ರಿ ಫಸ್ಟ್ ಇಗೆಲ್ಲ ಫಸ್ ವೆರಿಫಿಕೇಶನ್ ಇದ್ದಿಲ್ಲ ಕೌನ್ಸಲಿಂಗ್ ಮ್ ನಾಗ ಇವಾಗಲ್ಲ ಸ್ ವೆರಿಫಿಕೇಶನ್ ಕಡ ಇ ಇವಾಗಲ್ಲ ಅದ್ರಿಂದ ಒಂದ್ ಸ್ವಲ್ಪ ಅದು ಕೂಡ ಪ್ರಾಬ್ಲಮ್ ಆಗ್ತ ಸ ಸ್ಟೂಡೆಂಟ್ಸ್ಗೆ ಅವಾಗಂದ್ರೆ ಯಾರ ಅವಾಗಂದ್ರೆ ಇವ್ ಇಲ್ಲಾಂದ್ರೆ ನೀರು ಅ್ಣರು ಎಲ್ಲರೋ ಒಂದ್ ಸ್ವಲ್ ಬರೆ ಊವರು ಅವ್ರ ತ ಲ್ಪ್ಟಟಾಪ್ ಇದ್ರೆ ಆಕ್ಬೋದತಿ ಫೇಸ್ ವ ವೆರಿಫಿಕೇಶನ್ ಕೇಳ್ತಾತಿ ಅದು ಕೂಡ ಟಫ್ ಆಗ್ತಾತಿ ರಿ ಎಲ್ಲ ಅವ್ರರು ಮುಂದೆ ಇರ್ ಹಬೇಕಕಲ್ರರಿ ಫೇಸ್ ವೆರಿಫಿಕೇಶನ್ಗೆ ಅದು ಫೇಸ್ರ್ಕ್ಷನ್ ಈ ಸಲ ನ ಹಂಗೆ ಐತ್ರಿ ಸ್ರ್ಫಿನ್ ಎಲ್ಲಾ ಐತ್ರಿ ಕೇಳ ಮೊನ್ನೆ ಕೌನ್ಸ್ಲಿಂಗ್ ಹಾಕಿದೀವಲ್ರರಿ ಹಾ ನ್ಯೂಯಾರ್ಕ್ ನೀವು ಕಾಲೇಜಸ್ ಏನ ಎಲ್ಲಿಂದ ಇ ಮಾಡಿದ್ರಿ ಇದು ಇದು ಸೆಲೆ ಎಕ್ಟ್ಗೋಣ
ಇವು ಗೌರ್ಮೆಂಟ್ ಕಾಲೇಜ್ ಹಾದದ ಬೇ ನಾವು ಎಲ್ಲ ಗೋರ್ಮೆಂಟ್ ಕಾಲೇಜ ಎಲ್ಲ ಗರ್ಮೆಂಟ್ ಅಂದ್ರೆೇ ಬರ್ತಾವ ಅದೇ ಆರ್ ಕೆ ಡು ಪ್ರೈವೇಟ್ ಬತ ಅದುಟೂ ಪಾಯಿಂ ವ್ ಇದು ಗರ್ಮೆಂಟ್ ಕಾಲಜ್ ಸವೆಂಟಿ ವ್ ಬತ್ತಾ ಅ ಕವು ಹಾಕಿದ್ದ ಬಕ್ ಇದು ಬಿ ಎಲ್ಡಿ ಹಾಕ್ಬೇಕಿತ್ತು ಇದು ಅಲ್ಲಿ ಕೌ ನ್ಯಾಗ ಬಿ ಎಲ್ ಡಿ ಕೊಟ್ಟಿದ್ದಿಲ್ಲ ಎ ವಿ ಎಸ್ ಅಂತ ಕೊಟ್ಟಿದ್ರು ಬೈ ಅದು ಸ್ವಲ್ಪ ಅ ಒಬ್ ಕಾಲೇಜ್ ಹಾಕೊಡ್ತಾರ ಭ ಅವ್ರ ಹೆಸರು ಅವ್ರು ಬೇರೆ ಕೌನ್ಸಲಿಂಗ್ ಟಮ ಬಾರ ಕೊಡ್ತ ಬಿ ಎಲ್ ಡಿ ಅಂತ ಕೊಡಲ್ಲ ಇ ವಿ ಎಸ್ ಅಂತ ಕೊಡ ಆಯುರ್ವೇದಿಕ್ ಕಾಲೇಜ್ ಹಿಂಗ ಏನೋ ಕೊಡ್ತಾರ ಭ ಹ ಬಿ ಟಪ್ ಕಾಲಜ್ ಭೈ ಬಿಜಾಪುರ್ ನಗೆ ಟಾಪ್ ಕಾಲೇಜ್ ಅದು ಇದು ಸೆಕೆಂಡ್ ಇಯರ್ ನಾಗೂರ್ ಪಾಲೇ ಚಲೋ ಇಲ್ ಭ ಅಷ್ಟ ಏನು ಇ ಇಲ್ಲದು ಅಷ್ಟು ಇನ್ಫ್ರಾಸ್ಟ್ರಕ್ರ್ ರಿಲ್ಲ ಏನ ಇಲ್ಲ ಒಳಗ ಟೀಚರ್ಸ್ ಹೇಳ ಒಬ್ರೊಬ್ಬರು ಎ ಬರಬರ ಇಲ್ಲ ಬೇಸ್ಟ್ ಕಾಲೇಜ
ಫ್ಯಾಕಲ್ಟಿ ಚಲ ಇಲ್ಲದೇನ್ರಿ
ಫಕಲ್ಟಿ ಅಷ್ಟ ಚಲಲ್ಲ ಬ ಒಬ್ಬರೊಬ್ಬ ಟಚರ್ ಚಲೋರ ಭ ಇ ಬ್ಯರೆ ಚಲಲ್ಲ
ಎಲ್ಲಾ ಸಬ್ಜೆಕ್ಟ್ ಟೀಚರ್ ಸರ್ ಅದಾರ ಅಲ್ರರಿ ಎಲ್ಲಾ ಸಬ್ಜೆಕ್ಟ್
ಟೀಚರ್ಸ್ ಅದ ಆದ್ರ ಚಲೋ ಇಲ್ಲಭ ಹೇಳ ಕರೆ ಅರ
ಹಾ
ಆದ ಮಾತ್ರ ಏನು ವೇಸ್ಟ್ ಅದ ಬ ಏ ಡೆವಲಪ್ಮೆಂಟ್ ಫೀಸ್ ತಗ ಡೆವಲಪ್ಮೆಂಟ್ ಇಲ್ಲ ಹಾಸಲೋಡ ಇರಪ್ಪ ಅದು ರೂ ಲೈಟ್ ಇರ್ಲ್ಲ ಬೆಡ್ ಇಲ್ಲ ಹ್ಮ ಬಾತ್ರೂಮ್ ಸರಿ ಇಲ್ಲ ಬಾಕಲ್ ಇ ಹಿಂಗ ಅದ ನಾವಾಲ ಡಯಾರಿ ಹ್ಮ್ ಐನ ಒಂದಿಲ್ಲ ಭೈ ಹ್ಮ್ ಇಲ್ಲಿ ಯಾರು ಅವ ನೋಡಕ್ ಬರಲ್ವ ಇಲ್ಲಿ ಇಲ್ಲಿ ಏನ ಇದು ನೋಡಕ್ ಬರಲ್ಲ ಅವ್ರು ಚಕ್ ಇನ್ಫೆಕ್ಷನ್ ಬರಲ್ಲ ಬಂದ್ರೆ ಅಲ್ಲೇ ಡೀಲ್ ಮಾಡ್ತಾವ ಸರ್ ಬರಲಿ ಬಂದ್ರಿ ಬಿ ಅಲ್ಲ ಹೆಂಗ ಮಾಡಡ ಹಸ್ಪಿಟಲ್ ವೇಷ ಇಲ್ಲ ಬೈ
ಮತ್ತೆ ಇಂಟರ್ನ್ಶಿಪ್ ಮಾಡೋರಿಗೆ ಮತ್ತೆ ನೀವು ಹೆಂಗ ಮುಂದೆ ಹೆಂಗ್ ಮಾಡ್ಬೇಕು ಕು ಮುಂದೆ ನೀವೇನ್ ಹೊರಗಡೆ ಹೋಗ್ಬೇಕೆನ್ರಿ ಪ್ರಾಕ್ಟೀಸಿಗ ಮತ್ತೆ.
ಹ್ಮ್ ಹಂ ಭೈ ನ್ಯೂಕ್ಲಿಯಸ್ ಎಲ್ಲಾ ಅವ್ರೆ
ಅಲ್ಲೇ ಇರ್ಬೇಕೇನ ಅವ್ರು ಮತ್ತೆ ಹಸ್ಟ್ಲ್ರ್ಸ್ ಅವ್ರು ಹೆಂಗ ಮಾಡ್ತಾರೀ ಮತ್ತೆ. ಅವ್ರ ಅಲ್ಲೇ ಮಾಡ್ಬೇಕೇನ್ರರಿ ಅವ್ರ ಹೋಗಿ ಹಾಸ್ಟ್ಲಾಗ ಸಿಗಾಕೇನ್ ಬಿಟ್ರ ಮುಗಿತ್. ಏನ ಮತ್ತೆ ವಾಪಸ್ಸರ ಕಳಸ್ತಾರ ಇಲ್ರಿ ಒನ್ ಇಯರ್ ಆಗಿ ಮ್ಯಾಲ ನಮಗ್ ಬ್ಯಾಡ ಅಂತ
ಆಯೆ ಇಲ್ಲಿ ಬೈ ರೂಲ್ಸ್ ಮಾ ಮಾಡಾರೆ ಐದ ವರ್ಷ ಐದ ವರ್ಷ ಲೇಕ್ನಿ ಕಂಪಲ್ಸರಿ ಅಂತ ಹೇಳಿ
ಹಂಗಂತ ಅಂದ್ರ ಕಷ್ಟ್ರೀ ಪಾಪ ಅಲ್ಲಿಗ್ ಹೋಗ್ ಸೆರ್ಕಂದ್ರ ಅಲ್ಲಿ ನೋಡ್ರಿ ಪೇಶಷಂಟಿಲ್ಲ ಅಂತಿರಿ ಪಾಪ ಅವ್ರ ಮೆಡಿಕಲ್ ಮಾಡಿರ್ತಾರ ಪ್ರ್ಯಾಕ್ಟೀಸ್ ಇಲ್ದಂಗೆ ಎಷ್ಟು ಓದಿದ್ರ ವೆಷ್ಟರೀ.
ಹ್ಮ ವೆಸ್ಟೆ ಬೈ ಮೇನ್ ಹಾಸ್ಪಿಟಲ್ ಆಯುರ್ವೇದಿಕ ಮೆಡಿಕಲ್ ಪ್ರೊಫೆಷನಲ್ ಅಂತ ಪ್ರ್ಯಾಕ್ಟೀಸ್ ಬೇಕ್ ಭಾಯ್ ಬಾಳ. ಪ್ರ್ಯಾಕ್ಟೀಸ್ ಇಲ್ಲ ಅಂದ್ರ ನಡೆಂಗಿಲ್ಲ ಏನು ಮೇನ್ ಪ್ರ್ಯಾಕ್ಟೀಸ್.
ಅಲ್ರೀ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ ಬಂದಾಗ ಮತ್ತೆ ಪೇಶೆಂಟ ಟಿಲ್ಲಾ ಮತ್ತ ಇಲ್ಲಾಂದ್ರ ಮತ್ತೆ ಏನು ಇದು ಮಾಡೋದಿಲ್ರಿ ಏನ್ರಿ ಮತ್ತೆ.
ಏನ್ ಮಾಡ್ತಾರ ಬೈ ಆ ಟೈಮಿಗ ಅವ್ರ ಏನ್ ಮಾಡ್ತಾರ ಅಲ್ಲಿಂದ ಒಂದ್ ಇಷ ಮಂದಿ ದೀಗ ಹಾಸ್ಪಿಟಲ್ ಹಾಕ್ ಬಿಡ್ತಾರ ಬೈ ಇನ್ಸ್ಪೆಕ್ಷನ್ ಬಂದಾಗ. ನೋಡಿ ಕಲ್ಸಬಿಟ್ರ ಯಾರಿೊಬಟ್ಟಿ ಹಾಕ್ತಾರ ಅವ್ರಿಗ. ಹೀನಾ ನಮ್ ಕಾಲೇಜ್ ಕಿಂತ ಚೇರ್ಮನ್ ಸರ್ ಮನಿನೇ ಭಾರಿ ಅದ ಭೈ. ಚೆರ್ಮನ್ ಸರ್ ಮನಿ ಕಟಗ್ತಾರ ಇಂದ ಕಾಲೇಜ್ನಗೆ. ಅವ್ರದ ಕಾಲೇಜೇನಿಲ್ಲ ಏರ್ ಬಿಸ್ ಕಾಲೇಜ್ ಹಂಗೆ ಎಂಟ್ರೆಸ್ ಇಲ್ಲ ಆತರ ಕಟ್ಟೇನ್ ಅವ್ನ ಮನಿ.
ಕಾಲೇಜ್ ಏನ್ ಬಾಳ ದಿವ್ಸ ಇತ್ತೇನ್ರಿ ಓಲ್ಡಾ ನಿಮ್ದ.
ಓಲ್ಡ್ ಅದಾಬೇ ಓಲ್ಡ್ ಕಾಲೇಜ್ ಅದ ಹ್ಮ ಓಲ್ಡ್ ಕಾಲೇಜ್ ಅದ ಪಿಜಿದಾಗ ಓಲ್ಡ್
ಆದ್ರ ಡೆವಲಪ್ಮೆಂಟ್.
ತರ್ಡ್ ಇದೇ ಭರ್ತ ಇ ಕರೆಂಟೀನ
ಇಂಡೇ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಮಾಡ್ರೆ ಚಲೋ ಆಗತ್ರಿ.. ಯೋಗಾ ಗಿಗ ಏನಾರ ಮಾಡಸ್ ಂದ್ರ ಆಯುರ್ವೇದಿಕ್ ಇದ್ರಾಗ ಯೋಗ ಎಲ್ಲ ಮೇನ್ ಅಂತ ಅಂತರ ಇಲ್ಲ. ಅಂದ್ರೆ ನೀವೇ ಬೇಕಿದ್ರೆ ನೀವೇ ಮಾಡ್ಕೊಬೋದೆನ.
ಹ್ಮ್ ಬೈ ಖರೆ ಬೈ ಚಲೋ ಅದ.
ಅಂದ್ರೆ ಮು ಮುಂದೆ ನೀವು ಅಲ್ಲೇ ಇಂಟರ್ನ್ಶಿಪ್ ತ್ತಗೆನ್ ನೀವೇನ್ ಹೊರಗಿದ್ದಿರಿ. ಆಯ್ತ ತೊಳ್ರಿ ಒಂದ್ ಕಾಲ್ ಬರ್ತಾ ಇದೆ ಮಾಮ ಹಾ ಸೊ ಒಂದ್ ಕಾಲ್ ಬಡ್ತ ಮಾಡ್ತೀನಾ
ಸರಿ ಮಾಡ.